ಹ
ಹೋಗ ಮೇಲೆ ಯಾರು ಹೊರಡ ಫ್ರೀ ಆದ್ಮೇಲೆ
ಹ್ಮ
ಅಲ್ಲ ಎಲ್ಲಿ ಇದ ಸುತ್ತಮುತ್ತ ಏನು ಇಿಲ್ಲಲ್ಲ ಅಲ್ಲಿ ಜಿಟಿ ಮಲ್ ಬಿಟ್ಟ ನ್ ಏನಿದ್ದಲ್ಲಿ
ನಮ್ ಎಳ್ ಲ್ವಾ ನಾನು ನನ್ ಎಕ್ಸಾಮ್ ಕ್ಲಿಯರ್ ಆಗಿ ಜಾಬ್ ಸಿಕ್ಕಿದ್ಮೇಲೆ ಒಂದ ಔಟ್ಸೈಡ್ ಟ್ರಿಪ್ ಎಲ್ಲಿಗೆ ಅಂತ ಹೋಗದ್ ನಾನು ಅಲ್ಲಿ ಗಂಟ ಎಲ್ಲೂ ಹೋಗಲ್ಲ
ನಾನ್ ಅದನ ಹೇಳ್ದ ಬಿಡು ನಾನ್ ಅದ್ಗೆಲ್ಲ ಸಪೋರ್ಟೆ ಎಕ್ಸಾಮ್ ಕ್ಲಿಯರ್ ಆಗ್ಲಿ ನೀ ಸಿಕ್ತಾ ಹೋದ್ರು ಪರ್ವಾಗಿಲ್ಲ ನೀ ಮಾತ
ಹ್ಮ್ ಆಮೇಲೆ ಏನ್ ಗತ್ತಾ ನೀರ ನಮ್ ಚಿಕ್ಕಪ್ಪ ಅಷ್ಟೇ
ನಾನೇ ಹೇಳ್ತಿಲ್ವಾ ನಿಮ್ ಇತ್ತಾಗ ನಾನೇ ಹೇಳ್ತಿನನಿ ಓದ್ ನೀಟಾಗಿ ಎಕ್ಸಾಮ್ ಪಸ್ ಉಂಟ ಅಂತ
ಅವ್ರು ಹೇಳನಾದ ಒ್ಣೆ ತರಕ್ ಅವ್ರು ಹೇಳೋದ್ ಒಂದೇದು ನಿಮ್ ಯೋಗ್ಯತೆಗೆ ಒಂದ್ ಎಕ್ಸಾಮ್ ಪಾಸ್ ಮಾಡ್ರ ಜಾಬ್ ತಕೊಕ್ಂಗಿಲ್ವಲ್ಲ .
ಏನ ಇಲ್ಲ ತಗೋಬೋದಕ ನಮಡು ಅದು ಜಾಸ್ತಿ ತಿಂಕ್ ಮಾಡ್ರ ಹಂಗದ.
ಹ್ಮ ತಕೋಬೇಕು ಈ ಸಲ ಸಿಟಿ ಸಿಟಿ ಮಾಡ್ಕೊೊಳ್ಳೋಣ ಅಂತ.
ಹ್ಮ್ ಒಳ್ಳೇದ್ ತಗೊಳ್ಳಿ ಬೇಗ ಬೇಗ ನಿವು. ತಗೊಂಡ್ಮೇಲೆ ಮರ್ತಿರ್ತ ಬಿಟ್ಟನ ಆಮೇಲೆ ಜಾಬ್ ತಗೊಂಡ್ಮೇಲೆ.
ಮುಚ್ಚು ಬಾಯಿ.
ಕೆ ಎ ಸ್ ಆದ್ಮೇಲೆ ಮ್ಯಾಮ್ ಮ್ಯಾಮ್ನಾ ಅನ್ಬೇಕಾತದ ನಾನು ಆಮೇಲೆ.
ಕೆ ಎ ಸ್ ಇಂದು ಟೈಮ್ ಬೇಕು ನನ್ಗೆ ಬೇಕ ಇದೆಲ್ಲ ಮಾಡ್. .
ಹ್ಮ್ ಏನಿಲ್ಲ ನೀ ಆಲ್ರೆಡಿ ಓದಿರದೆ ಇನ್ನೊ ಸ್ವಲ್ಪ ಗ್ರಿಪ್. ಪ ಗ್ರೀಪ್ ಇಟ್ಡ್ಕೊಂಡ್ ನೀನ್ ಕರೆಕ್ಟ್ ಟೈಮ್ ಟೇಬಲ್ ಹಾಕ ಓದ್ಬಿಟ್ರ.
ಹ್ಮ್.
ಕ್ಲಿಯರ್ ಮಾಡ್ಕಬಹದು ಏನು ಅಷ್ಟೋದು ಅ ಆಲ್ಮೋಸ್ಟ್ಂಗ ಲ್ಯಾಂಗ್ವೇಜ್ ಗ್ರಿಪ್ ಇರೋದ್ ರಿಂದ ಎನ್ ಸಮ. ಆಗಲ್ಲ. ಎನ್ ಗೊತ್ತಾ ಇಂಗ್ಲೀಷ್ ನಿಂಗ ಕಮ್ಯುನಿಕೇಶನ್ ಚೆನ್ನಾಗಿರೋದ್ರಿಂದ ಆರಾಮ್ ಮಾಡ್ಕೊಬಹುದು.
ನಾನು ಈಗ ಅದೇ. ಕನ್ಫ್ಯೂಸ್ ಇದೀನಿ ಮೆನ್ಸ್ ನಾ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡ್ಕೋಲ್ಲ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಲ್ಲ.
ಇಂಗ್ಲೀಷ್ನ ಗ ಮಾಡು. ಎಕ್ಸ್ಟ್ರಾ ಬೆನಿಫಿಟ್ ಇರ್ತದ. ನಿನ್ಗೆ ಯಾಕೆ ಇಂಗ್ಲೀಷ್ ಮಾಡುವ ಅಂತಿರೋದು ಅಂತಿರೋದು. ನಿಂಗ್ ಯಾಕೆ ಇಂಗ್ಲೀಷ್ ಮಾಡುವ ಅಂತಿರೋದ ಅಂದ್ರ ಕನ್ನಡ ನಿಂಗ್ ಅಷ್ಟ್ ಬರಲ್ಲಾ ಅಂತ ಹೇಳ್ಬಿಟ್ಟಿದೆೆ ಮೊದ್ಲೆ.
ಹ್ಮ್ ಹೌದ.
ಇಂಗ್ಲಿಷ್ ಯೇ ಮಾಡೋ ನಿಂಗ್ ಯಾವ್ದ ಇಸಿ ಅನ್ಸ.
ಏನು ಗೊತ್ತಾ ಕನ್ನಡ ಅಂದರೆ ಕಾನ್ಸೆಪ್ಟು ಗೊತ್ತಿರುತ್ತಲ್ಲ. ಕನ್ನಡ ಹೆಂಗಾರು ಮಾಡ್ಕೊಬೋದು ನಾವು ಇಂಗ್ಲೀಷಲ್ಲಿ ಏನಂದರೆ. ಪ್ರೊನೌನ್ಸೇಷನ್ನು ಎಲ್ಲಾನೂ ಕರೆಕ್ಟಾಗಿ ಮಾಡ್ಕೊಬೇಕು.
ಅದನ್ನೇ ಹ್ಮ್. ನಮ್ ಆತರ ಲಯಾಂಗ್ವಜ್ ಗ್ರೀಪ್ ಇದ್ ಕೂಡ ಎಲ್ಲ ಟ್ರನ್ಸ್ಲೇಷನ್ ಅದೆಲ್ಲ ಈಸಿಯಾಗಿ ಓದಕೊ ಬಿಡನು.
. ಹ್ಮ್ ನನ್ಗಂದ್ರೆ ಕನ್ನಡ ಅಷ್ಟು ಪರ್ಫೆಕ್ಟ್ ಕನ್ನಡ ಅಷ್ಟು ಪರ್ಪೆ. ಕನ್ನಡ ಎಲ್ಲ ಬರಿಯಕ್ ಬರಲ್ಲಾ ಬಟ್ ಇಂಗ್ಲೀಷ್.
ನಂಗ್ಲ್ಯಾಂಗ್ವಜ್ ಗ್ರಿಪ್ ಇಲ್ದೇ ಡಿಗ್ರಿ ಎಡ್ ಸತ್ ಫೇಲ್ ಆಗಿತ್ತು. ಬಿಸ್ಲಿ. ಡಿಗ್ರಿ ಎರಡ್ ಸಲಾ ಫೇಲ್ ಆಗ ನಂಗೆ ಲ್ಯಾಂಗ್ವೇಜ್ ಕರೆಕ್ಟಗ ಇಂಗ್ಲಷ್ ಬಂದೆ ನಾನ್ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿಕ್ಸ್ ಆಗೀ.
ಹ್ಮ್. ಆಮೇಲೆ ಏನ್ ಗೊತ್ತಾ ನಂಗೆ ಕ್ಲಾಸ್ ಮಾಡ್ಬೇಕಾದ ನಂಗೆ . ಓದೋದು ಕೇಳೋದೆಲ್ಲ ಕನ್ನಡದಲ್ಲೇ ಕೇಳ್ತೀನಿ ಬಟ್ ನಾ ನೋಟ್. ಮಾಡ್ಬೇಕಂದ್ರೆ ನಾನ್ ಇಂಗ್ಲೀಷ್ಲ್ಲೇ ಮಾಡ್ಕೊಂಡ್ರ್ತೀನಿ ನೋಡಿ .
ಹೇಳ್ ನನಗೊಬ್ರು ಯಾವಾಗ ಕೊಡ್ತಿದರಾ ನನಗೊಬ್ರು.
ಹ್ಮ ಆಮೇಲೆ ಇಲ್ಲಿ ಎಲ್ಲಾರ್ನು. .
ನನ್ ಬಷ್ಟ ಕಳ್ಕೊಡ್ತ.
ಹ ಹ.
ಇಲ್ಲ ಮಾತ್. ಫೋನ್ ಮಾತಾಡ ಒಂದ ಹತುನಿಮಿಷ ಅವಳ.
ಅದ ಇಂಗ್ಲಿಷ್ ಇಂಗ್ಲಿಷ್ ಅಂದ್ರೆ ಅದೇ ಇಂಗ್ಲಿಷ್ ಅಂದ್ರೆ. ಫಾಸ್ಟಾಗಿ ಬರ್ಕೋಬೊದು. ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಬರತ್ತೆ. ಹ್ಮ ಅದೇ ಮೂವೀಸು ವೆಬ್ಸೀರೀಸು ಇಂಥ್ದಲ್ಲ ನೋಡ್ರೆ ಕಮ್ಯುನಿಕೇಶನ್ ಬಂದಿಬಿಡುತ್ತೆ. .
ಅವಳೆ ಪಾಪ ಟ್ಯೂಷನ್ ಟೀಚರ್ ಅವ
ಹೂ
ಕೊಡ್ನಮು ಏಳ್ ಕೊಟ್ಟ ಪಪ್ಪ ಎರಡುದಿವಸಾ ಆಮೇ ಅವ್ಳು ಗ್ಯಾಪ್ ಕೊಟ್ಟ ನಾನು ಗ್ಯಾಪ್ ಕೊಟ್ಟ ಯವತ್ತು
ಹ್ಮ್ ಅಪತ ಏನು ಇಲ್ಲ ಮೂವಿಸ ಮ ಸಣೆ
ಏ ಎಲ್ಲಿ ಟೈಮ್ ಬೆಳಿಗ್ಗೆ ಆರು ಗಂಟೆಗೆ ಹೆದ್ರುದ್ರೆ ಆರ್ ಆರು ಗಂಟೆಗೆ ಎದುದ್ರ ಏಳ ಗಂಟ ಏಳ ಕಾಲಗ ನಮ್ ಬಸ್ ಹತ್ತದರ ಹೋಗಿ ರೀಚ್ ಆಗೋಣ ಕರೆಕ್ಟ್ ಆಗ ಎಂಟು ವರ ಎಂಟು ಮುಕ್ಕಾಲು ತಿಗ ಕೆಲಸ ಹೋಗಿ ತಿಗ ರಿಟರ್ನ್ ಆಗೋಣ ಮನಗ್ ಬರ ಗಂಟೆ ಎಂಟು ಗಂಟ ಊಟ ಗಿಟ ಗಿ ಮಾಡ ಗಂಟ ಒಂದು ಹಾಫ್ ಅನ್ ಅವರ್ ಬೇಕ ಉಡಕ ಹತ್ತು ಗಂಟ ಟೈಮ್ ಇಲ್ಲ ಈಗ ಯಾಕತ ಅತಿ ಕೆಲ್ಸಕ್ಕೆ ಹೋಗೋದ ನನಗೆ ಏನನ್ಸುತ್ತದತ ಮಾಡ ಕೆಲಸದ ಬಿಟ್ ಬಿಟ್ಟು ಅನ್ಕತವಿ ನಮ್ಮ ಟೈಮ್ ಎಲ್ಲ ತಗೋ ಅಲ್ಕ ಕೊಟ್ಟು ಬಿಟ್ಟು ಅದಿನೈದು ಸಾವಿರ ಇಪ್ಪತ್ ಸಾವಿರಕ್ಕ ಮಟ್ಟೆ ಏನು ಮಾಡಕ್ ಹೋಗಲ್ಲ ಅಂತ ನಾನ್ ತಿಂಕ್ ಮಾಡ್ತಾವ ಅವನಿ ಸ್ಯಾಟರ್ಡೆ ಸಂಡೆ ಎಲ್ಲ ಹೋಗತ
ಈ ಇದ ಯಾವ್ದೋ ಸ್ಕೂಲ ಅಲ್ಲಿ ಯಾವ್ದೋ ವರ್ಕ್ ಇದೆಯಂತೆ ಕ್ಯಾಸಿಯರ್ದು
ಹ
ಮೈಸೂರಲ್ಲಿ ಹ್ಮ
ಕ್ಯಾಸಿ ಯಾರ ಹ್ಮ್
ಹ ಯಾವೇ ಅಡ್ಮಿಷನ್ ಮಾಡ್ಕೊಟಾರ್ದು ನನ್ ಫ್ರೆಂಡ್ ನನ್ಗೆಗ್ ಸಜೆಸ್ಟ್ ಮಾಡ್ದ
ಹ್ಮ್
ಹೋಗಿ ನ್ಕೊಂಡು ನಾನ ಇ ಈ ಏರ್ ಆಗಲ್ಲ ಈ ಏರ್ ಬರೀ ಸ್ಟಡೀಸ್ ಪರ್ಪಸ್ಸು ನೆಕ್ಸ್ಟ್ ಇಯರ್ ಇಂದ ನೋಡೋಣಬಿಟ್ಟ ಅ ಅವನು ಎರಡು ಮೂರ್ ಹೇಳ್ದ
ಹ
ಹೋಗಿ ಮಾಡುವಂಥ
ಹೂ ಅ ಹ್ಮ್ ಈಗಾರಂದ್ರ ಈಗ ನಮ್ ಸ್ವಲ್ಪ ಕಷ್ಟ ಆಯ್ತ
ಹೂ
ಉನವು ಏನ್ ಮಾಡೋ
ಹ್ಮ ಹಾ
ಮತ್ತಲ್ಲ
ಅದಕ್ಕೆಂಗಂತ ಹೇಳಿದ್ದು ಹವಾ ಅಲ್ ಅಲ್ಲಿ ಯಾವ್ದೋ ಇನ್ಪೋಸ ಒಂದು ಸ್ಕೂಲ್ ಒಳ್ಳೆ ಕೇಮ
ಸಿಬೇಣ ಏನಿದು ಒಂದ್ಡ ಒಂದ್ ಕೂಡ ಸಾಲ್ ಹಲೋ
ಹಾ
ಇನ್ನ ಹುಡುಗ ಬಂದ ಟೀ ಕೂಡಣ ಅಂತರ
ಹ್ಮ್
ಬ ಆಗಣ ಅಡಿ ಕ ಬಜೆಟ್ ಒಂಗ್ಕೂಟ್ಟ
ಹ್ಮ್ ನಾನ್ ಅದಕ್ಕೆ ಇನ್ಫೋಸಿಸ್ ಇತ್ತು ಅದ್ ಹರ್ಷಿಗ್ ಹೇಳ್ದೇ ನಾನ ಒ ಹೋಗಿ ಜಾಯ್ನ್ ಆಗು ಅನ್ಕೊಂಡ
ಹ್ಮ್ ಅವ್ರ ಏನ್ ಓದಿರೋದು ಕರೆಕ್ಟ್ಗ ಅವರು ಏನು ಓದಿರೋದು ಕರೆಕ್ಟಾಗಾ
ಅವನು ಎಂ ಎಚ್ ಪಿ
ಎಮ್ ಎಸ್ ಈ ಕಂಪ್ಯೂಟರ್ ಸೈನ್ಸ್ ಅವಳು ನಂಗೊಂದ ರಿಸ್ಯೂಮ್ ಕಳಸ್ ಕೊಡು. ಅದ ಅವಳಗ್ ಹೇಳ್ಬೇಡ. ನಾನ್ ಯಾರ ಒಬ್ರು ಕಲ್ಸಿರ್ತೀನಿ ಅಕಸ್ಮಾತ್ ಏನಾರ ಆದ್ರೆ ಕಾಲ್ ಮಾಡ್ತಾರ ಅವ್ರು.
ಹ್ಮ್.
ಹ್ಮ್ ಚಿಕ್ಕದು ಅದ ಫಫ್ಟಿ ಫಿಫ್ಟಿ ತರ ಏನಾರ ರೆಸ್ಯೂಮ್ ಸೆಲೆಕ್ಟ್ ಆಗಿ ಕಡ್ರೆ ಎಂಟ್ರಿ ಹೋಗ್ಲಿ. ಸರಿ ಹ್ಮ್. ನಾ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರದು. ನನ್ನ ಕೇಳಿದ ಒಬ ಅಣ್ಣ. ಸರಿ ನಿನ್ ್ಯೂಮ್ ಕಳ್ಸ್ಕ ಕೊಡಪ್ಪಾ ನಾನು ಟ್ರೈ ಮಾಡ್ತೀನಿ ಈಗ ಇಂಟರ್ವ ಅಂತ. ಸರಿನಾ. ನಾನ್ ನಾನ್ ನಿನ್ಗೋಸ್ಕರ ಅವನಂದ ನಾ ಮಾತಾಡ್ತೀನಿ ನಂ ಕೋಡಿಂಗ ಎಲ್ಲ ಮರ್ತೋಗಬಿಟ್ಟೈತೆ.
ಹಾ.
ಅವರ ನಂಗಗೆ ಬೇಕಾಗಿರೋರು ಒ್ ಸ್ವಲ್ಪ ನೋಡಿ ಅಂದ್ಬಿಟ್ಟು ನಾನೆಿಸ್ಯೂಮ್ ನ ಅವ್ರು ಶೇರ್ ಮಾಡ್ತೇನಿ.
ಹಾ.
ಅ ನೋಡವ ಏನ್ ಮಾಡ್ದ ನ. ನೀನು ಹೂ ಅಂದ್ರೆ ಅಷ್ಟೇ ಇಲ್ಲ ಅಂದ್ರೆ ಬೇಡ.
ಅದೇ ಅವಳತ್ರ ಕಳ್ಸ್ಕೊ ಆದ್ ನಾನು ಎರಡ್ ಮೂರ್ ನನ್ ಫ್ರೆಂಡ್ಸ್ ಇಬ್ರಗೂ ಕಲ್ತಿದ್ದೆ ಅದೆಲ್ಲೋ ಅವ್ರ ಪ್ರೆಷರ್ಸ್ ಆಗಲ್ಲ.
ಹ್ಮ್.
ತಪ್ಪೊಂಡಿಲ್ಲ. ಕಲ್ಸತೀನಿ ಅವ್ಗ ಏನ್ ಹೇಳಲ್ಲ ಸುಮನೆ ಅನ್ ಫ್ರೆಂಡ್ ಯಾರೋ ಹಿಂಗೆ ಅನ್ಬಿಟ್ಟು ಕಳಸ ಕಳಿಸ್ತೀನಿ.
ಹ್ಮ್ ಹ್ಮ ಕಳ್ಸು ನಾನು ಹಂಗ್ಯಾರ ಗೊತ್ತಿರೋರಿಗೆ ಕಲ್ಸ್ತೀನಿ.
ಹಾ. ಅದಕ್ಕೆ ಇನ್ಫೋಸಿಸ್ ಹೇಳಿದ್ರು ನನ್ನ ನನಗ ಹೇಳಿದ್ದು ನನ್ನ ಫ್ರೆಂಡ್ ನನ್ನ ಸಜೆಷನ್ ಕೊಟ್ಟು ನಾನು ಅವ್ಳು ಕೊಟ್ಟೇ ಹೋಗ ಅಂದನ್ಕೊಂಡ್ ಅವಳ ನಾ ನಿನ್ಕೊತ ಇ್ಕಲ್ಲ ಹೋಗಲ್ಲ ಹಂಗೆ ಹಂಗೆ ಅಂತ ಐತಿದೆ ಬೇಕು ಅನ್ಕೊಂಡು ಕೂತಿದ್ದಾಳೆ.
ಇನ್ಫೋಸಿಸ್ ಐಟಿ ತಾನೆ.
ಅಂದ್ರೆ ಏನೋ ಅವ್ಳಿಗೆ ಹಹ. ಬಜೆಟ್ ಫ್ರೆಂಡ್ ಬಜೆಟ್ ಎಲ್ಲ ಚೆನ್ನಾಗಿರ್ಬೇಕಂತೆ ಒಳಗೆ ಪ್ಲಾಟ್ಫಾರ್ಮ್.
ಹ್ಮ್ ಏ ಪ್ರೆಸ್ರಿಸಸ್ತ ಅದೆಲ್ಲಾ ಎಕ್ಸ್ಪೆಕ್ಟ್ ಮಾಡದ್ ಆಲ್ಲ.
ಹಾ ಅದು ಸ್ಟಾರ್ಟಿಂಗ್ ಎಲ್ಲ ಹ್ಮ ಅದೇ ತಾನೆ.
ಆಮೇಲೆ ನೋಡ್ಕೋಬೇಕು ಏನ ಮಾಡಬೇಕು ನೀ ಬುದ್ಧಿವಾದ್ಳ್ಬೇಕ
ಅದ ಹೇಳಿ ಹೇಳಿ ಸಾಕಾಗಿದೆ ಯ ಅದಿಕೆವಾಗಿ ಯಾವ್ದಾದಾರ ಸಕ್ ಸರಿ ನಾ ಐಟ ಆರ್ ಸರಿ ನಾನ್ ಐಟಿರ್ ಸರಿ ಯಾವ್ ಸಿಕ್ಕರರು ಹೋಗ್ತೀನಿ. ಈಗ ಹಾ ಈಗ ಆಗಸ್ಟ್ಗೆ ಲಾಸ್ಟ್ ಇನ್ನಂದು ರೆಂಟ್ ಕಟ್ಟ ಕೊಡಲ್ಲ ಮು
ಈಗ ರೂಮ್ ಮಾಡ್ಕೊಂಡ ಇರದಾವ.
ಹಾ ಅವ್ಳು ಅವಳ್ ಫ್ರೆಂಡು.
ಹ್ಮ್ ಕಷ್ಟ ಬಿಡು ಕೆಲ್ಸ ಇಲ್ಲೇ ರೂಮ್ ಮಾಡ್ಕೊಂಡಿದ್ರ ಮನದ ಎಲ್ ಕುೂಡಕದ ಅವ್ರು.
ಪಿ ಜಿಲಿ ಇದ್ಲು ಅವ್ರ ಫ್ರೆಂಡ್ ಇನ್ನೊಬ್ರು ಧನ್ಯ ಮಾಡ್ಕೊಂಡಿದ್ಲು ಆಮೇಲೆ. ಅಲ್ಲಿಂದ ಇವಳೊಬ್ಳ ಸಪ್ರೇಟ್ ಆಗಿ ಅವ್ರ ಜೊತೆ ಇನ್ನೊಬ್ಬಳ.
ಅಲ್ಲಿ ನಿಮ್ಮ ಅಣ್ಣಾ ಕೂತಾನೋಡ ಅಲ್ಲಿ. ಹ ಮ ಸ ಬ ಹ. ಹಲೋ.
ಹ.
ಏನೇನು ಹೇಳ್ತಿದ್ದೀರಾ.
ಅದೇ ಇವಾಗ ಅವ್ರ ಡ್ಯಾಡಿ ಅವರು ನನ್ಗೆ ಹೇಳ್ತಾರೆ ನಿನ್ ಕಣಕ್ಕೆ ಗ ಗೌರ್ಮೆಂಟ್ ಹೋದಕ್ ಕೇಳವ ಅವ ಕಲ್ತ್ಕೊಳ್ಳಿ ಅಂತ ಅವ್ಳಗ್ ಇಂಟ್ರೆಸ್ಟ್ ಇಲ್ಲ
ಹ್ಮ್ ಏನಿಲ್ಲ ಅವ್ರ ಇಷ್ಟ ಬಂದದು ಅವ್ರ ಇಷ್ಟ ಗೆ ಹೋದ ಅಂತಕಂದ ಇರ್ಬೇಕಷ್ಟೆ
ಬ್ಯಾಂಕ್ ತರು ಓದ್ಕಳೆ ಯಾಕೋಳ ಅದ ಎರಡೇಬ್ಜಕ್ಟ್ ಇಂಗ್ಲೀಷು ಇಂಗ್ಲಲಿಷು ಚೆನ್ನಾಗಳೆ
ಹ್ಮ್
ಮೆಂಟಲ್ಬಿಟ್ಟು ಒಂದು ಮಾಡ್ಕೊಳ ಹೆಂಗಂತ ಹೇಳ್ತವ ನೀ ಬ್ಯಾಂಕರು ಹೋಗ್ಬೋದು ಅಂತ
ಬೆಟರ್ ಆಪ್ಷನ್ ಬೆಂಗ್ಳೂರುರ್ ಅದ್ರ ಗೌರ್ಮೆಂಟ್ ಸ್ಯಾಲರಿನ ಚೆನ್ನಾಗಿರುತ್ತ ಗೌರ್ಮೆಂಟ್ ಆಾಲಡೆಗಳೆಲ್ಲ ಇರ್ತಾವ
ನಾನ್ ಸ್ಟಾರ್ಟಿಂಗ್ಗೆ ಹೇಳ್ದ ಗೌರ್ಮೆಂಟ್ ಇತ್ರು ಬರೀ ಓದ್ವೆ ನಿನ್ಗು ಈಸಿ ಆಗುತ್ತೆ ಮೊದ್ಲೇ ಸೈಂಗಸು ಅಂತ ಅವಳ ನನ್ಗ ಆಗಲ್ಲ ಆಗಲ್ಲ ಈಗ ಅದೇ ಈಗ ಸುಮ್ ಇದ್ಲಲ್ಲ ಈಗ ಓದ್ಕೊಂಡಿದ್ರು ಆಯ್ತಿತ್ತು ಒಂದ ವರ್ಷ
ಈಗ ಐ ಟಿ ಅಂದ್ರೆ ಏನ ಗೊತ್ತಾ ಒಂದು ಇನ್ನೊಂದ ಏನಪ್ಪ ಂದ್ರೆ ಒಂದು ವರ್ಕ್ ಒಂದ್ ಸೈಡ್ ಆದ್ರೆ ಸ್ಯಾಲ ಒಂದ್ ಸೈಡ್ ಆದ್ರೆ ಅಲ್ಲಿ ಎವರೆ ಸ ಹೋಗ್ತರ ಅಷ್ಟೇ ಸಿಡಿ ಸೈಡ್ ಏನೋ ಒಂತರಸ ಹಕಿ ಹೊಸ ಹ್ಮ ಹಬಾಯಯತು ಸ ಹಬ್ಬ ಆಯ್ತು